ಹೆಳಪ್ಪ ಅನಿಲ್ ಏನ್ ಮಾಡಕತ್ತಿ.
ಏನ ಇಲ್ ನೋಡ ಸುಮ್ ಕುಂತಿದ್ ಮೂವಿ ನೋಡ್ಕೋತ.
ಯಾವ್ದು ಪಾ ಮೂವೀ.
ಇದಾನ ದಿ ಪ್ಲಸ್.
ದಿ ಕೇರ್ ಲೆಸ್ಸಾ.
ಹಾಲಿವುಡ್ ಕೇರಳ.
ಯಾವ್
ಹಾಲಿವುಡ್ ಮೂವಿವ ಇತಣ್ ದಿಫಿಯರ್ ಲಲೆಸನ್
ಹಾ
ಹಲೋ ಸೌಂಡ್ ಕಳ್ಸಲಾಗತ್ತಲ್ಲ ನಂದ.
ಹ್ಮ್ ಹ್ಮ್.
ಕ್ಲಿಯರ್ ಆಗ ಕೇಳಸಲತನ ಸೌಂಡ.
ಹಾ ಕೇಳಕತ್ತ ಇವಾಗ.
ಅದೇ ಅಪ್ಪಿ ದಿ ಹಾಲಿವುಡ್ ಮೂವಿ ಇ್ದಣ ದಿ ಫೇರ್ಲೆಸ್ ಅಂತ
ಹೌದಾ
ಹ್ಮ
ಹ್ಮ್ ಏನಲ್ಪಾ ಇಲ್ಲಿ ಹಾಸನ್ ಬಂದಿದ್ದೆ
ಹ್ಮ್ ಹ್ಮ್ ಮಾರತರ ಅಣ ಎಲ್ಲ ವರ್ಷದ
ಹ್ಮ ಅ ಗ್ರೌಂಡ್ ಅದಲ್ಲ
ಹ್ಮ್ ಹ್ಮ ಹ್
ಹ
ಚಾವಲ ಟೀ ಆಯಿತಾ?
ಹ್ಮ್ ಆಯ್ತಪ್ಪಾ ನಿಮ್ದು?
ಹಲೋ ಸೌಂಡ್ ಕೆೇಳಸಲಗತ್ತಲನ ಕ್ಲಿಯರ್ ಆಗೆ ಹಲೋ
ಕೇಳಳ್ತದ ನಾ ಮಾಡತಾಡದು ಕೇಳ್ತಿತಾ ಇಲ್ವೋ
ನಡ್ಕೋತ ಉಂಟೆ ಏನ ಗಾಳಿ ಸೌಂಡ್ ಕೇಳತ್ತ ಉಂಟೆ
ಇಲ್ಲ ಹೊರಗಡೆ ಇದೀನಿ
ಅದೇದ
ಹ್ಮ
ತೋಗಿಲ್ಲ ಅಣ್ಣ ಇವತ್ತು ಕಂಪ್ಯೂಟರ್ ಕ್ಲಾಸಿಗೆ ಹಲೋ
ಹಲೋ ಭುವನ ಎಲ್ ಇದೆಯೋ ಅನಿಲ
ಕಂಪ್ಯೂಟಾರ್ ಕಾಲಸಿಗ್ ಹೋಗಿಲ್ಲಾನ್ನ
ಹಾ ಇಲ್ಲಪ್ಪ ಇವತ್ತು ಬೆಳಗ್ಗೆ ಊರಿಂದ ಬಂದಲ್ಲಾ
ಹ್ಮ ಹ್ಮ ಹ್ಮ್
ಹೋಗಲಿಲ್ಲ ನಾಳ ಹೋಗ್ತೇನಿ ಬೆಳಗ್ಗೆ
ಹ್ಮ್ ಹ್ಮ್
ಹ್ಮ ಊರಿಗ್ ಯಾವಗೋದೇ
ಹ ಅಂತ ಎರಡು ಮೂರ್ ದಿವಸ ಆಯ್ತು
ತರ ಬರ್ತಾರ ಒಳ್ಳ
ಒಳ್ಳೆ ನಾಡ್ದ
ಹಾ್ದ
ಹ ಹದ್ರು ಹದ್ಳುಕ್ ಲ್ಯಾಬ್ ಅವ ಕಾಲೇಜ್ ಎಕ್ಸಾಮ್ ಅವ
ಇನ್ನು ಎರಡು ದಿನ ಆದನು
ಹಾ
ಹಾಂ ಹಾಂ
ಅವಾಗ ಎರಡ್ ದಿವಸ ಮುಗಸಕೊಂಡ್ ಮತ್ತೆ ಎರಡು ತಿಂಗಳ್ ಗ್ಯಾಪ್ ಅದಾ
ಕನ್ಫರ್ಮ ಅಯ್ತೇನು ಎರ್ಡ ತಿಂಗ್ಳ್
ಎರಡು ತಿಂಗಳು ಹಾಲಿಡೇತದೆ ಅದಕ್ಕೆ ಕನ್ಫರ್ಮ್ ಏನ್ ಇಲ್ಲಣ್ಣ ಅಫಿಷಿಯಲ್ ಏನಾಗ ಬಿಟ್ಟಿಲ್ಲ ಬಟ್ ಹೇಳಾಗತ್ತರಿ
ಮನ್ಸು ಬರಯ ಆದ್ರಾ ಯಾರಿಂದ ಹಡ
ಹಿಂಗ ಬಿಟ್ರಣ ಹಂಗ ಹೆಂಗ ಅಂದ್ರ ಹಿಂಗ ವೀಟೂ ಅಂತಿ ಹಿಂಗ ವಾಟ್ಸಪದಾಗ ಅದ ಇ
ಟೂ ಮಂತ್ಸ್ ಹಾಲಿಡೇ ಇರ್ತದೆ ಅದು ರಾಂಡಮ್ ಆಗೀ
ಹೌದಾ?
ಹ್ಮ್ ವಾಟ್ಸಪ್ ಗ್ರೂಪ್ ಇಲ್ಲ
ಹಾ ಹಾ
ಆದ್ರ
ಹ್ಮ್
ಡೌಟ್ ಕನ್ಫರ್ಮ್ ಏನಿಲ್ಲ
ಹೌದಾ? ನಿಮ ಫ್ರೆಂಡ್ ಇವಾಗ ಬನ್ನಪ್ಪ ಊರಿಂದಾ ಏನ್ ಮಾರುತಿ
ಹಾ
ಇವಾಗ ಬಂದ ಅವನು ಊರಿಂದ ಸಾಯಂಕಾಲ್ ಬಸ್ಗೆ
ಹ್ಮ್ ಹೌದೌದು
ಹ್ಮ್ ಇವಾಗ ಜಸ್ಟ್ ಬಂದ ಮಾತಾಡ್ಸ್ಕೊಂಡು ಈಕಡೆ ಹೊರಗಡೆ ಹೋಗಿದಾನ್
ಹ್ಮ್ ಹ್ಮ್ ಹ್ಮ್
ನಿಮ್ ಮನೆಗಿದಿರಾ ಹೊರಗಡೆ?
ಇಲ್ಲ ಮನ್ಯಾಗೆ ಇದ್ದೀನ್ ಅಣ್ಣಾ.
ಏನ್ ಹೊರಗಡೆ ಹೋಗಿಲ್ವಾ ನೋಡಕೇ
ಹೋಗಿಲ್ಲ ಮಧ್ಯಾಹ್ನನ ಹೋಗಿ ಈಗ್ ಮ್ ಮನ್ಯಾಗಿದೀನಿ
ಹೌದಾ
ಹಾ
ಹ್ಮ್ ಎಲ್ಲ ಟಿ ಅದು ಆಯ್ತ ನಿಮ್ದ?
ಟಿ ಇಲ್ಲಣ ನೈಟ್ ನೋಡದ ನೈಟ್ ಹೊರಗ ಹೋದ್ವಿ ಅಂದ್ರ ಅಲ್ಲೆ.
ಹೊರಗಡೆ ಕುಡಿತಿರ್ ಏನ್?
ಹ್ಮ
ಹಾ ಹಾ ಏ ನಿನ್ನೆನ್ನ ಫೋನ್ ಮಾಡಿದ್ದೆ ರಿಸೀವ್ ಮಾಡಿಲ್ಲಲ್ಲೊ.
ನಿನ್ನಣ
ಹ್ಮ್
ಹಾ ಹಾ ಹಾ
ಎಲ್ಲೆಲ್ ಹೋಗಿಲ್ಲ ಹೊರಗಡೆ?
ಹಾ ಈಗ ಹೊತ್ನಿ ಅಣ್ಣಾ ನೈಟ್
ಗೇಮ್ ಆಡ್ಲಾಕ್ ಅದಕ್ ಇದಕ್ಕ
ಗೇಮ್ ಏಲ್ಲಿ ಏಲ್ಲ ಆಡ್ತೀರಿ ಗೇಮ್ ಫೋನ್ ಅಲ್ಲಾ ಬೇರೆ ಕಡೆ?
ಫೋನ್ ಅಣ್ಣಾ.
ಅಲ್ಲಾ
ಫೋನ್ ಆಡ್ತೇನು ಇಲ್ಲ ಇಲ್ಲೊಂದು ಅಣ್ಣಂದ ಬಲ್ಲಿ ಒಂದ್ ಪ್ಲೇ ಸ್ಟೇಷನ್ ಅದ
ಪೇ ಸ್ಟೇಷನ್ ಅಂದ್ರ
ಪ್ಲೇ ಸ್ಟೇಷನ್ ಅಂದ್ರ ಹಿಂಗ ಒಂದ್ ಅ ಸ್ಟಿಕ್ ಟೈಪ್ ಇದ ಇರ್ತದ ಅಣ್ಣಾ ರಿಮೋಟ್ ಅದ್ರಾಗೆ ಜಿ ಟಿ ಎ ಸ್ಟೋರಿ ಗೇಮ್ ಅವೆಲ್ಲ ಆಡದು. ಹಾ ರಿಮೋಟ ಅಲ್ಲ ಆಡದು ರಿಮೋಟ್ ಅಂದ್ರೆ ನಾರ್ಮಲ್ ರಿಮೋಟ್ ಅಲ್ಲಾ ಒಂದ ಇದು ರಿಮೋಟ್ ಬರ್ತ ಅಣ್ಣಾ ಗೇಮಿಂದ ರಿಮೋಟ್-
ಒಂದೇ ಇರುತ್ತ ಎರಡು ಇರುತ್ತಾ?
ಇರ್ತ ಸಿಂಗಲ್ ಪ್ಲೇಯರ್ದ ಆಡ್ದಂಗ ಸಿಂಗಲ್ ತೋಗೋದು ಮಲ್ಟಿಪ್ಲೇಯರ್ದ ತೋಣಿ ಅಂದ್ರ ಮಲ್ಟಿಪ್ಲ್ ಪ್ಲೇಯರ್ದ ಎರಡ್ ಮೂರ್ಂದ ಮೂರ್ ನಾಕ್ ಸ್ಟಿಕ್ ಯುಸ್ ಮಾಡ್ಬೋದ.
ಒಂದ್ ಇದ್ರಲ್ಲಿ ಒಬ್ಬರು ಆಡ್ಬೋದ ಒಂದ ಎರ ಮಂಟಲ್ಲಿ.
ಒಂದೇ ಇದ್ರೆ ಬರ್ತಾನ ಈ ಹೆಂಗ ಡಬ್ಲ್ಯೂ ಡಬ್ಲ್ಯೂ ಆಡಂಗಿತ್ತಂದ್ರೆ ಇಬ್ಬರು ಮೂರ್ ನಾಕ ಮಂದಿ ಆಡ್ಬೋದು.
ಹಾ ಹಾ.
ಕಾರ್ ಗೇಮಿಂಗ್ ಬೈಕ್ ರೇಸು ಇಲ್ಲ ಫೈಟಿಂಗ್ ಗೇಮಿಂಗ್. ಸ್ಟೋರಿ ಗೇಮ್ ಅವೆಲ್ಲಾ ಆಡಬೇಕಿತ್ತಂದ್ರ. ಪಣ ಆಡ್ಬೇಕು.
ಅಂದ್ರೆ ಇವಾಗ ನಿಮ್ಮಣ್ಣ ನೀವು ಕಲ್ತ ಆಡ್ಬೋದ ಒಂದ್ರಲ್ಲಿ.
ಅಂದ್ರ ನಮಣ್ಣ ಸ್ವಂತನಲ್ಲ ಇಲ್ಲೇ ಫ್ರೆಂಡ ಟೈಪ್
ಹೌದಾ ಅಂದ್ರ ಅವ್ರ ಮನೆ ಅಲ್ಲ ನಿಮ್ಮ್ ಮನೆ ಅಲ್ಲ.
ಇಲ್ಲ ಅವರು ಅವರ ಮನ್ಯಾಗ ಅಣ್ಣಾ ಇಲ್ಲಿ ಏರಿಯಾದಾಗ್ ಅವ್ರ ಮನಿ.
ನಿನ್ ಬಾಜು ಅಣ್ಣಾ.
ಹಾ ಸುಮ್ಮ್ ಅವಾಗ ಅವಾಗ ಹೋಗ್ತಾ ಇರ್ತನ ಗೇಮ್ ಅಡ್ಲಾಕ್ ಅದ
ಓಹೋ ಏನ್ ಟಿವಿಲಿ ಆಡ್ಬೇಕು ಅದೇನು ಏನ್ ಬೇರೆೇ ಏನು.
ಟಿವಿ ಇರ್ತಣ್ಣಾ ಎಲ್ ಇ ಡಿ ಟಿ
ಡೈಲಿ ನೋಡ್ತರ ಆ ಟಿ ವಿ ನಾ.
ಹಾ ಅಣ್ಣಾ.
ಅದ್ರಲ್ಲಿ ಡೈಲಿ ಟಿ ಮನೇಲಿ ಇರ್ತಾರ ಅದೇ ಟಿವಿಲಿ ಆಡ್ಬೋದ.
ಮನೆಲ ಇಲ್ಲ ಅಣ್ಣಾ ಅದ್ರ ಸಲಕ್ ಒಂದ್ ಸಪ್ರೇಟ್.
ಹ ಗೇಮ್ಸ್ ಸಲವಾಗಿ ಸಪ್ರೇಟ್ ಇರುತ್ತ ಟಿವಿ.
ಹ್ಮ್.
ಓಹೋ. ಅಂದ್ರ ರಿಚ್ ಅದಾರ ಅವರು.
ರಿಚ್ ಅಂತಲ್ಲಣ ಮೊದಲ ದುಖಾನ್ ಇಟ್ಟಿದೆ ಗೇಮಿಂಗ್ ಸೆಂಟರ್
ಹ ಗೇಮ್ಸ್ ಸೆಂಟ್ರ.
ಹಾ ಗೇಮ್ ಸೆಂಟ್ರ ದುಖಾನ್ ಇಟ್ಟಿದ ಎರಡ ಪಿ ಸಿ ಇಟ್ಟಿದ.
ಹ್ಮ್.
ಮೂರ ಪ್ಲೇಟೇಷನ್ ಇಟ್ಟಿದ ಅದೇ ಗೇಮ್ ಮಾಡೋ್ ರಿಮೋಟ್ ಅಂದ.
ಹ್ಮ್ ಹ್ಮ್.
ಇಟ್ಟಿದಣ್ಣ ಸ್ವಪ ಅದು ಲಾಕ್ಡೌನ್ದಾಗಲ್ಲ ಇದಾಯ್ತು.
ಹ್ ಹ.
ಬಿಟ್ಟ ಮಾರಾನ ಒಂದ್ ಇಟ್ಟಾನ ಮನ್ಯಾಗ ಸುಮ್ ಗೇಮಿಂಗ್ ಅವ ಅವನಿಗೆ ಆಡ್ಲಕ್.
ಮತ್ತೇನು ಮಾಡಕ್ ಹೋಗಿಲ್ಲದ ನಾ ಒಳ್ಳೆ ರಿ ಕನ್ಸ್ಟ್ರಕ್ಷನ್ ಆತರ.
ಇಲ್ಲ ಇಲ್ಲಣ್ಣ ಈಗ ಅದ ಜ ಕೈ ಬರ್ತ ನಾನಂತ.
ಜೀವೋದ ಜಿಯೋ ಸಿಮ್.
ಇಲ್ಲಣ್ಣ ಜಿಯೋ ಏರಿ ಫೈಬರ್.
ಹ ಹಾ.
ಹಿಂಗ ಏರ್ ಫೈಬರ್ ಏನ ವೈಫೈ ಟೈಪ್ ಇರ್ತ.
ಹ್ಮ ಹ್ಮ.
ಹೆಂಗ್ ಟಿವಿ ಹೆಂಗಲ್ಲ ಸ ಸನ್ ಡಿಸ್ಕ್ ಅಚ್ಚತ್ರರಲ್ಲ.
ಹಾ.
ಆ ಟೈಪ್ ಜಿಯೋ ರ್ ಏರ್ ಫೈಬರ್ ಅಂತ ಬರ್ತ ಅದ್ರಾಗ. ಅನ್ಲಿಮಿಟ್ ಡಾಟಾ ಯೂಸ್ ಮಾಡ್ಬೋದು.
ಹ್ಮ್ ಹ್ಮ್.
ಒನ್ ಟ್ವೆಂಟಿ ನೆಟ್ಫ್ಲಪಿಕ್ಸ್
ಹಾ ಅಂದ್ರೆ ಫ್ರೀಯಾಗಿ ಮಾಡಬೋದೆಲ್ಲ
ಹಾ ಫ್ರೀಯಗ ಅಂದ್ರ ರೀಚಾರ್ಜ್ ಪ್ಲಾನ್ ಇರ್ತಾನಣ ಅದಕ್ ಮಂತ್ಲಿ ಆರ್ನೂರ್ ತಿಂಗಳಿಗೆ ಮಂತ್ಲಿ ಹೆಂಗಿರುತ್ತದೆ ಮಾರ್ಸ್ಬೇಕು
ಹ್ಮ್ ಹ್ಮ್ ಮತ್ತೆ ಅವ್ರ ಫ್ರೀ ಅಂದ್ರಿ
ನ ಆರು ಫ್ರೀ ಇರ್ತಾನ
ಹ್ಮ ಅಂದ್ರೆ ನಿಮ್ಗ ಇರಲ್ಲ ಅವ್ರಗ್ ಫ್ರೀ ಇರುತ್ತೆ
ಹ್ಮ್ ಅವ್ರಗ ಇರ್ತದೆ ನಾವು ರೊಕ್ಕ ಕೊಟ್ಟೆ ಸ ಹಬಕ್ತೇನೆ
ಹಾ ಹಾ
ಮಂತ್ಲಿ ಒಂದ್ ಆರ್ನೂರ ಎಂಟುನೂರ ಅಂತಕತಿರ್ಬೇಕು ಎಷ್ಟ ಅದು ಮತ್ತ ಹಂಗಗೆ ಮನಿ ಮನಿಗಿ ಹೋಗಿ ಚತ್ತಿನ ಮ್ಯಾಗ ಹಾಕದು ಕೆಲ್ಸ
ಅದನ್ನ
ಹ್ಮ್
ಹ ಹಾ
ತಾನ ಎಂಗ ಸಂಡೇಸ್ ಹಾಕಿಲ್ಲ ಇದು ಏನಂತರ ಟಿವಿ ಇದ್ರದು ಚತ್ತಿನ ಮ್ಯಾಲ ಹಾಕ್ತಾರಲ್ಲ
ಹಾ ಆಯ್ತಾ ಹಿಂಗ
ಹಾ ಹಾ ಅದೇ ಟೈಪ್ ಇರ್ತದೆ ಏರ್ ಫೇಬರ್ ಅಂತ ಜಿಯೋ ಏರ್ ಫೇಬರ್ ಅಂತ
ಅದ ಅದ್ರ ಮೇಲೆ ಹಾಕ್ಬೇಕಾ
ಅದ್ರ ಅಷ್ಟೊಂದ ಏ ನೀರ್ಲ್ಲಣ ಸುಮ್ ಒಂದ ಸಣ್ಣ ಮಿನಿ ಟೈಪ್ ಇರ್ತ
ಓಹೋ ಅದು ಫೋನ್ಗೆ ಕನೆಕ್ಟ್ ಆಗುತ್ತದ
ಫೋನಿಗೆ ವೈಫೈ ಇದು ಮಾಡ್ಬೋದ ಅಣ್ಣ ವೈಫೈ ಯೂಸ್ ಮಾಡ್ಬೋದು ಫೋನ್ಲೆಸ್
ಹೌದ ಅದು ಏನಕ್ಕೆ ಯೂಸ್ ಆಗುತ್ತೆ ಆ ಟಿವಿಗಾ
ಆ ಟಿವಿಗಿ ಯೂಸ್ ಆತದ
ಹ ಹಾ
ಅಂದ್ರೆ ಎಲ್ಲಾ ಚಾನೆಲ್ ಗಳು ಎಲ್ಲ ನೋಡ್ಬಹದು
ಹ್ಮ ಹ್ಮ್
ಮತ್ತೆ ಪ್ಲಸ್ ಇವು ಓಟಿ ಟಿ ಪ್ಲಾಟ್ಫಾರ್ಮ್ ನೆಟ್ಫ್ಲಿಕ್ಸ್ ಜಿಯೋ ಹಾಸ್ಟೆರ್
ಹ ಹಾ ಅಂದ್ರೆ ಅವ್ರ್ ರಿಚಾರ್ಜ್ ಮಾಡ್ಬೇಕ ಅವ್ರು ಅದಕ್ಕೆ
ಹಾಂರಿಚಾರ್ಜ್ರ್ ಆ ಅನೂರು ಮಂತ್ಲಿ
ಹ್ಮ ಹ್ಮ ಅರಿ ತೊಳಿ ನಾಮನ್ ಮಾಡಣ ಕಾಲು
ಓಕೆ ಓಕೆ ಆಯ್ತ್ ಅಣ್ಣ ಬಾಯ್
ಹಾ